ಹಲೋ
ಹಲೋ
ಹಾ ಸೌಂಡ
ಹಲೋ ಹಾ ಇದು ಕೇಳ್ತದೆ ಊಟ ಊ ಊಟಾಗ ದ ಪ್ರ್ರೇಮ
ಎಲ್ಲ್ರ ಸಲನಾ
ಹ ಯಾಕ ಊಟ ಲೇಟ್ ಆಗ್ಯದಲ್ಲಪ್ಪ ನಮ್ದ ಇಲ್ಲಪ್ಪ ಊಟ ಮಾಡ್ಬೇಕು
ಹಾ ಸರ್ ಅದೇ ಬ ಸರ್ ಹದ್ಕ ಕುತಿದ್ವಿ ಅದಕ್ಕೆ ಹ ಸರ್ ಹದ್ಕ ಕುತಿದ್ವಿ ಅದಕ್ಕೆ ಈ ತರ ಬ್ರೇಕ್ ತಗೊಂಡು
ಹಾ ಎ ಎಕ್ಸಾಮ್ ಏನ್ ಹತ್ರ ಬಂದಿದೆ ಅಂದಂಗ ಯ್ತಂದ್ರೆ
ಮ
ಹೌದು ಹಾ ಹಾ
ಮತ್ತೆ ಸೆಕಂಡ್ ಟೈಮ ಚೆನ್ನಾಗ
ಹೌದಾ ಹಾ ಹಾ ಅಣ್ಣ ಅಣ್ಣದ ಏನ್ ಕೆಲ್ಸ ಮಾಡ್ತಾ ಇದ್ದೀರಾ ಈಗ
ಮಣ್ಣ ಗ್ಯಾರೇಜ್ ಅದ್ ಹಾಕಿದ್ರೆ ಗ್ಯಾರೇಜ್ ತೆಗ್ದವ್ರೀ ಮತ್ತ ಈಗ ಹೊಸ ಕ್ರೂಸರ್ ತಗೊಂಡಿವ ಮೊನ್ನೆ
ಹೌದಾ ಹಾ
ಹ ಆಕಜಾರ ಸ್ಕೂಲ್ ಸ್ಕೂ ಒಡು ಸ್ಕೂಲ್ ಮಕ್ಳ ಎಲ್ಲಾ ಅದರ ಮೇಲೆ ಇದ್ರ ನಡತರಿ
ಹ ಅಂದ್ರೆ ಅಣ್ಣನಿಗ ಒಂದು ಉದ್ಯೋಗ ಆದಂಗ ಆಯ್ತು ಅಂದಂಗ ಆಯ್ತು
ಹಾ
ಹಾ ಅಂದ್ರೆ ಮೊದ್ಲು ಓಮಿನಿ ಅದು ಏದ ಇತ್ತಲ್ಲಪ್ಪಾ ಓಬಿನಿ ಅದು ಏನ್ ಮಾಡಿದ್ರಾರೆ ನಿಮ್ಮ್ದದು
ಓಮ್ನೇನ ಆದ್ರೆ ಎಮರ್ಜೆನ್ಸಿ ಹ ಸೇಲ್ ಮಾಡೋದಾದ್ರೆ ಅದನ್ನ ಓಮ್ನೇನ್ ಅದನ್ನ ಎಮರ್ಜೆನ್ಸಿ ಇರಲಂತಂದ್ರೆ ಇದನ್ನು ಮತ್ತ
ಹ ಅಂದ್ರೆ ಆ ಎರಡು ಇದೆ ಅಂದಂಗ ಆಯ್ತು ಓಮಿನಿ ಬಟ್ಟಿದದು ಹ ಎರಡು ಇದ ಅಂದ್ರೆ ಸ್ಕೂಲಿಗೋಸ್ಕರ ಅ ಯೂಸ್ ಮಾಡುವದಕ್ಕೆ ಅನುಕೂಲ ಆಗುತ್ತೆ ಎರಡನ್ನು ಕೂಡ
ಹಾ ಸ್ಕೂಲ್ ಗೋಸ್ಕರ ಎರಡ ಸ್ಕೂ ಸ್ಕೂಲ್ ಹುಡುಗರು ಮಕ್ಕಳಿಗೋಸ್ಕರನೇ ಇಕೊಂಡಿದ್ದೀವಿ
ಹೌ ತುಂಬಾ ಚೆನ್ನಾಗಯ್ತು ಅದೇ ಅಪ್ಪ ಮನ್ನಿ ಅಂದ್ರು ನಾವು ಕೂಡ ಕ್ರಷರ್ ತೊಂಡಿದೇವ ಅಂತಂದ್ರು ಅದೇ ನಾನು ಇವಾಗ ಇವಾಗ ಸೀಜನ್ ಮುಗಿತಲ್ಲ ಏನ್ಕೋಸ್ಕರ ಇಲ್ಲ ಇಲ್ಲ ಸ್ಕೂಲಿಗೋಸ್ಕರ ಬೇಕಾಗಿದೆ ಅದಕ್ಕೆ ಸ್ಕೂಲಿ ಮಕ್ಕಳಿಗೆ ವಯ್ಬೇಕಾದ್ರೆ ಒಂದ್ ಇಪ್ಪತ್ತೈದ ಐದರಿಂದ ಮಕ್ಕಳು ಜಮ ಆಗಿದ್ದಾರೆ ಅದಕ್ ಹೆಂಗಿದ್ರರು ಹಾ ಮೈಬೂಬನ ಕೆಲಸ ಇರ್ಲಿಲ್ಲಾ ಹಗ ಆಗ್ಬಿಟ್ಟು ಸ್ಕ್ರಶ್ ಯಾರ ತಗೊಂಡಿದೀನ ಅಂತಪ್ಪ ಅಂದ್ರು ಹ ಹ ಆಟೋ ಮೊಬೈಲ್ಸ್ ಅದ ಯಾರು ಇವಾಗ ಮೇಂಟೈನ್ ಮಾಡ್ತಾರಪ್ಪ ಆಟೋ ಮೊಬೈಲ್ಸ್ ಇದೆಲ್ಲ ಹ ಹ ಅಂದ್ರೆ ಜರ್ಟರು ಇದು ಪ್ರೆಷರ್ ಅಷ್ಟೇ ಮೇಂಟೈನ್ ಮಾಡು. ಇದಾರೆ ನಂಗ ಆಯ್ತು ಹ. ಮತ್ ಶಿರಳದಲ್ಲಿ ಹೊಲದು ಆಯಿತಲ್ಲಪ್ಪ ಹೊಲದು ಯಾರ್ ಮೈಂಟೈನ್ ಮಾಡತಾರೆ.
ಅವೇಲ್ಲ ಲೀಜೇ ಹಾ ಸರ್ ಆವೆಲ್ಲ ಲಿಸಿದ್ದೀವಿ ಸರ್ ಎಲ್ಲಾ ಸರ್ ಅರ್.
ಹಾ ಹಾ ಅದು ಇದು ನಿಮ್ಮದು ಪಿ ಡಿ ಪಿ ಒಂದು ಆಯ್ತಲ್ಲ ಏನ್ ಸರ್ಕಾರದ ಯೋಜನೆಯಿಂದ ಅದು ಏನ್ ಸರ್ಟಿಫಿಕೇಟ್ ಕಡೆಯಂತ ಹಲವಾರು ಯೋಜನೆಯ ಲಾಭ ತೆಗೆದುಕೊಳ್ಬಹುದು.
ಹಾ ಸರ್ ಪಿ ಡಿ ಪಿ ಒ್ ಮಾಡ್ಸಬೇಕು ಸರ್ ಅಂದ್ರ್ ನಾವು ಈಗ ಸೆಂಟ್ರಲ್ ಗೌರ್ಮೆಂಟಿಗೆ ಅದೇನು ಅಪ್ಲೈ ಆಗಲ್ಲ ಸರ್ ಬರೇ. ಸ್ಟೇಟ್ ಗೌರ್ಮೆಂಟ್ ಮೇಲೇ ಅಷ್ಟೇ ಇರುತ್ತೆ ಅದೇನೋ ಅದುಕೋಸ್ಕರ ನಾವ್ಂದ್ರ ಬಿ ಎಮ್ ಎಸ್ ಮಾಡಿ ಅದಕ್ಕೆ. ನಮ್ಗೆ ಯೂಸ್ ಆಗಲ್ಲಾನ ಒಂದು ಸ್ಟೇಟ್ ಗೌರ್ಮೆಂಟ್ಗೆ ಅಷ್ಟೇ ಯೂಸ್ ಆಗುತ್ತೇ ಸರ್ ಅದು ಪಿ ಡಿ ಪಿ ನೂ.
ಹೌದೌದು ಸೆಂಟ್ರಲ್ ಗೌರ್ಮೆಂಟ್ ಗೆ ಅದು ಕನ್ಸಿಡರ್ ಇಲ್ಲ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಮಾತ್ರ ಅದನ್ನ ಬಳಕೆ ಮಾಡಿಕೊಡಬಹುದು.
ಹಾ ಸರ್ ನಮ್ದಿಾ ನಾ ಬಿ ಎಂ ಎಸ್ ಮಾಡಿದ್ ನಂತರ ಕಂಪ್ಲೀಟ್ ಮಾಡ್ದ. ಸೆಂಟ್ರಲ್ ಗೌರ್ಮೆಂಟ್ ಸರ್ ಎ ಐ ಎ ಪಿ ಜಿ ಸಿ ಟಿ ಅದು ಆ ಎಕ್ಸಾಮ ಬರೀಬೇಕು.
ಹೌದು.
ಹ ಸ. ಅ ಎಮನ್. ಅದು ಎಕ್ಸಾಮ್ ಬರ್ದ ಅಲ್ಲಿ ಆಯುರ್ವೇದಿಕ್ ಮೆಡಿಕಲ್ ಆಫೀಸರ್ ಅನ್ನ ಹಾಗ್ಬೇಕು ಆ ಎಕ್ಸಾಮ್ ಬರಿಬೇಕು ಅದಕ್ಕೋಸ್ಕರ ಹೋಗ್ಬೇಕು ಆದ್ರೇ ಪಿ ಡಿ ಪಿ ಅದ್ರಲ್ಲಿ ಅದ್ರಲ್ಲಿ ಕನ್ಸಿಡರ್ ಮಾಡಲ್ಲಾ ಸರ್ ರಿಸರ್ವೆಷನ್ ತಗೋಲ್ಲ.
ಹೌದು ಈಗ ನಮ್ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಪಿ ಡಿ ಪಿ ಕನ್ಸಿಡರ್ ಮಾಡ್. ಮಾಡ್ತಿಲ್ಲ ಇ ಡಬ್ಲ್ಯೂ ಎಸ್ ಕನ್ಸಿಡರ್ ಮಾಡ್ತಾರೆ ಈ ಇ ಡಬ್ಲ್ಯೂ ಎಸ್ ಮೈನಾರಿಟಿ ಮಕ್ಕಳಿಗೆ ಅದೇನ್ ಅನುಕೂಲ ಆಗ್ತ ಇಲ್ಲ ಬಟ್ ಓ ಬಿ ಸಿ ಕಾರ್ಡ್ ಜನರಲ್ ಕ್ಯಾಟಗಿರಿದವರಿಗೆ ಅದು ಇ ಡಬ್ಲ್ಯೂ ಎಸ್ ಎಕನಾಮಿಕಲಿ ವೀಕರ್ ಸರ್ಟಿಫಿಕೇಟ್ ಕನ್ಸಿಡರ್ ಆಗುತ್ತೆ ಅಂದಂಗಾಯ್ತ್. ಆಗುತ್ತೆ. ಅಂದ್ರೆ ಸರ್ಕಾರದ ಯೋಜನೆಯಿಂದ ಒಂದು. ಒಂದು ಸರ್ಟಿಫಿಕೇಟ್ ಲಾಭ ಆತದೆ ಒಂದು ಸಿರ್ಟಿಫಿಕೇಟ್ ಲಾಭ ಆಗಲ್ಲ.
ಹಾ ಸವಂತ ಹೀಗೆ ಒ ಬಿ ಸಿ ಸರ್ಟಿಫಿಕೇಟ್ ಇದೆ ನಮ್ಮ್ ಹತ್ರಾ.
ಹ ಹಾ ಅಂದ್ರೆ ಒ ಬಿ ಸಿ ಸರ್ಟಿಫಿಕೇಟ್ ಇದ್ರೆ ರಿಸರ್ವೇಸೈನ್ ದಲ್ಲಿ ಯಾವದಾದ್ರು ಒಂದು ಹುದ್ದೆ ಆಗುತ್ತೆ.
ಹ್ಮ್.
ಹೇಗಿದಪ್ಪ ಬೀಜಲು ಚೆನ್ನಾಗಿದೆ ಹೆಂಗೂ ಊಟದ ಏನೇನ್ ಮಾಡ್ತಾರೆ ಏನೇನಿಲ್ಲ ಇವಾಗ.
ಹ ಸರ್ ಊಟ ಎಲ್ಲ ಸರಿಯಾಗಿದೆ ಆದ್ರೆ ವಾತಾವರಣ ಇ ಇನ್ನ ಅಂತ್ರು ಬಿಸಿಲು ಇದೆ. ಆದ್ರೆ ಇವತ್ ಮಳೆ ಬಂದಿದೆ ಸಾಯಂಕಾಲ. ಸ್ವಲ್ಪ.
ಅಂದ್ರೆ ಸ್ವಲ್ಪ ಕೋಲ್ಡ್ ಕ್ಲೈಮೇಟ್ ಇದೆ ಅಂದಂಗ ಆಯ್ತು. ಹಾ ಹಾ ಸ್ವಲ್ಪ ಮಳೆ ಅದು ಬಂದಿದ್ರೆ ಚೆನ್ನಾಗಿ ಕ್ಲೈಮೇಟ್ ಸ್ವಲ್ಪ ಕೋಲ್ಡ್ ಆಗುತ್ತೆ ಅನುಕೂಲ ಆಗುತ್ತೆ.
ಹಾ ಇದೆ ಮತ್ತೆ ಧಾರವಾಡಂತ ನೋಡ್ರೆ ಈ ಕಡೆ ಉಂಟು ಕಡೆ ಎಲ್ಲ ವಾತಾವರಣ ಅಸ್ಟ್ ಅಲ್ಲಿ ಬರೀ ಮಳೆ ಮಳೆ.
ಯಾಕಂದ್ರೆ ಮೇನ್ ಅಂದ್ರೆ ಕ್ಲೈಮೇಟ್ ಅಡ್ಜಸ್ಟ್ ಆಗ್ಬೇಕು. ಇದ್ದಾಗ ಮಾತ್ರ ಆ ಪ್ರದೇಶದಲ್ಲಿ ಉಳ್ಕೊಳ್ಬಹುದು. ಅಲ್ಲಿ ಕ್ಲೈಮೇಟ್ ಅನ್ನ ಅಡ್ಜಸ್ಟ್ ಆಗ್ಲಿಲ್ಲ. ಅಂದ್ರೆ ಸಮಸ್ಯೆ ಆಗುತ್ತೆ ಆರೋಗ್ಯದ ಮೇಲೆ ಸಮಸ್ಯೆ ಆಗುತ್ತೆ, ಊಟ ಸರಿಯಾಗಿ ಅನುಕೂಲ ಆಗುವುದಿಲ್ಲ ಈ ರೀತಿ ನಾನು ಆ ರೀತಿ ಓದಿಗೆ ಸ್ವಲ್ಪ ಸಮಸ್ಯೆಗಳಾಗಬಹುದು ಮತ್ತೆ ಊರ್ ಕಡೆ ಬರುವುದು ಇನ್ನ ಲೇಟ್ ಇದೆ ಅಂದಂಗ ಆಯ್ತು ನೀವು
ಆತ್ ಕಡೆ ಇರಬಾರದು ಮ
ಅಂದ್ರೆ ಮೂರಮ್ಮ ಹಬ್ಬಕ್ಕೆ ಬರೋದು ಒಂದೇ ಸಲ ಇವಾಗ ಮತ್ತೆ ಇದರಲ್ಲಿ ಅಂದ್ರೆ ಹಾಲಿಡೇ ಅಂದ್ರೆ ಸಿಗುವುದಿಲ್ಲ ನಿಮಗೆ ಏನ್ ಒಂದೇ ಸಲ ಮೊಹರಂಗೆ ಬರುವುದ ನೀವು ಹಬ್ಬ ಸೆಲೆಬ್ರೇಷನ್ ಒಂದ್ ಎರಡ್ ಮೂರ್ ದಿನ ಸೆಲೆಬ್ರೇಷನ್ ಮಾಡಿಹೋಗೋದು
ಇವಾಗ ಇಪ್ಪತ್ತೊಂದು ಯೋಗ ಡೇ ಆತ ಅ
ಹ ಹ ಹ ಅಂದ್ರೆ ಯೋಗ ಡೇ ದಿನ ಫುಲ್ ನಿಮ್ಮಲೆೆಲ್ಲಾ ಯೋಗ ಸಲುವಾಗಿ ಹಲವಾರು ಹಿರಿಯರು ಕಿರಿಯರು ಎಲ್ಲಾ ಬರ್ತಾರಂದಂಗ ಆಯ್ತು
ಒಂಥರಾ ಒಂಥರಾ ಹ... ತರ ಯೋಗ ಈದಲ್ಲಿ ಯೋಗದ ಆದಂತ ಒಂದು ಇನ್ಫಾರ್ಮೇಶನ್ ಎಲ್ಲ ಕಡಿಮೆ ಮಾಡೋರು ಕಡಿಮೆ ಅದಕ್ಕೆ ನಾವು ಸ್ಪ್ರೆಡ್ ಮಾಡಬೇಕು ಸರ್ ಎಂಡಿ ಮಾಡಿ ಎಲ್ಲ ಒಂದು ಹೊರ ಎಲ್ಲಾ.... ಪಬ್ಲಿಕ್ ಗೆ ಆದ್ರ ಬಗ್ಗೆ ಅವೇರ್ನೆಸ್ ಕೊಡ್ಬೇಕ ಯೋಗ ಯೋಗದ ಬೆನಿಫಿಟ್ಸ್ ಏನು
ಹ...
ನ್ ಆಯುರ್ವೇದಿಕ್ ಅಂದ್ರೆ ನಾವಂತ್ರು ನ್ಯಾಚುರಲ್ ರಿ ಯಾವುದು ಮೆಡಿಸಿನ್ ಹಾಗೆ ಹಾಗ ಎಕ್ಸಾಂಪಲ್ ಬ್ಯಾಕ್ ಪೈನ್ ನಾವ್ ಅಂದುಕೋ ಯೋಗ ಮಾಡೋದ್ರಿಂದ ಕಡಿಮೆ ಆಗ್ತಾರೆ ಬರೇ ಮೆಡಿಸಿನ್ ಕಡಿಮೇ ಆಗ್ತ ಅದಕ್ಕೆ ಈಗಿ ಜಾಸ್ತಿ ಜನರೇಶನ್ ಅಂತ್ರು ಬೆ ನೋವು ಅದೆಲ್ಲ ಜಾಸ್ತಿ ಬರುತ್ತೆ ಹಂಗೆ ನೋಡ್ಕೊಳಿ ಆದ್ರ ಇಂದ ಯೋಗ ಮಾಡದ್ರಿಂದ ಅದ್ರ ಅವರ್ನೆಸ್ ಮಾಡಿ
ಈಗಿನ ಆಧುನಿಕ ಯಗದಲ್ಲಿ ಬೆಸ್ಟ್ ಮೆಡಿಸಿನ್ ಅಂದ್ರೆ ಯೋಗ. ಯೋಗ ಮಾಡಿದ್ರೆ ಸರ್ವ ರೋಗಕ್ಕೂ ಮದ್ದು ಅಂದ್ರೆ ಯೋಗನೇ
ಅಂದ್ರೆ... ಹ
ಅದೇ ಅದೇ ಅಂದ್ರೆ ರ‍್ಯಾಲಿ ಮಾಡ್ಬಿಟ್ಟು ಸರಿಯಾದ ಪ್ರಮಾಣದಲ್ಲಿ ನಾವು ಏನಾದ್ರೂ ಯೋಗದು ಮಾಡಿದ್ರೆ ಅದನ್ನ ಬೆಸ್ಟ್ ಆಗಿ ನಾವ ಏನ್ ಮಾಡ್ಬಹುದು ಆರೋಗ್ಯ ಸುಧಾರಿಸಕೊಡಬಹುದು. ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾವ್ ಅದನ್ನ ಫಾಲೋ ಅಪ್ ಮಾಡ್ಬೇಕು ಎಲ್ಲರು ಅಂದಾಗ ಮಾತ್ರ ನಾವ್ ಆರೋಗ್ಯವಾಗಿ ಉಳಕೋ ಆ ಕೂ
ಈಗಿನ್ ಹೆಂಗ ಹೊರ ಸಾ ಹೆಂಗ ಆದರೆ ಬಿ ಎಂ ಎಸ್ ಅಂದ್ರೆ ಕಡಿಮೆ ಆಗಿತ್ತೇ ಎಂ ಬಿ ಬಿ ಎಸ್ ಜಾಸ್ತಿ ಅಂತ ಅಂದ್ರೆ ಈಗ ನಮ್ ಪ್ರಕಾರ ನಾವು ಆಯರ್ವದಿಕ್ ಆಯವೇದ ನಾವು ನಮ್ ಪ್ರಕಾರ ಹೇಳ್ತಿವಿ ಸರ್ ಈ ನಮ ನಮ್ದೇ ಬೇರೆ ಅವ್ರದೇ ಬೇರೆ ಅವ್ರರು ಮಾಡನ್ ನತ ಕೊಡ್ತಾರೆ ನ್ಯಾಚುರಲ್ ನಾವು ಅದ್ರ ಪೂರ ರೂಟ್ ರೂಟ್ಂತ ಇ ಮಾಡ್ ಏನ್ ಆಗಿದೆ ಅವ್ರ ಒಂದ್ ಸಿಂಪ್ಟಮ್ಸ್ ಹೇಳಿದ್ರೆ ಅದ್ರ ತಕ್ಕಂತ ಅಷ್ಟೇ ಗುಳಿಗೆ ಕೊಡ್ತಾರೆ ನಾವ ಇಲ್ಲ ಅದಕ್ಕೆ ಎದಕ್ಕ ಆ್ಯದ ಏನ ಅಂತಲ್ಲ ಕೇಳ್ಕೊಂಡು ಅದ್ರಲ್ಲಿ ಟ್ರೀಟ್ಮೆಂಟ್ ಚಲೋ ಮಾಡ್ತೀವಿ
ಅಂದ್ರೆ ಡೀಪ್ ಆಗಿ ಸ್ಟಡಿ ಮಾಡ್ಬಿಟ್ಟು ಅದ್ರ ಅದ್ರ ಬಗ್ಗೆ ಏನು ಏನ್ ಮಾಹಿತಿ ಕರೆಕ್ಟ್ ಆಗ ಕಲೆ ಹಾಕ್ಬಿಟ್ಟು ಹೌದೌದ ಹೌದು
ಅದಕ್ಕೆ ಮತ್ತೆ ಬರಲ್ಲ
ಯಾಕಂದ್ರೆ ಆ ರೀತಿ ಮೆಡಿಸಿನ್ ಇನ್ನು ಏನು ಆದಷ್ಟು ಡೆವಲಪ್ಮೆಂಟ್ ಆಗ್ಬೇಕು ಜನರಿಗೆ ಮನವರಿಕೆ ಆಗ್ಬೇಕು ನಾವು ಇದೇ ಟ್ರೀಟ್ಮೆಂಟ್ಅನ್ನು ತಗೊಬೇಕು ಅನ್ನೋ ತಕ್ಕಂಥ ಮಾಹಿತಿ ಬರ್ಬೇಕು ಜನರ ಹತ್ರ
ಹಾ ಅದ್ರ ಸೈಡ್ ಎಫೆಕ್ಟ್ ಎಲ್ಲಾ ಗೊತ್ತಾಗಬೇಕು ಇದ್ರ ಸೈಡ್ ಎಫೆಕ್ಟ್ ಎಲ್ಲಾನು ಗೊತ್ತಿದ್ದು ಮ ಲೇಟ್ ಆದೆ ಅಷ್ಟ್ ಅರ್ಜೆಂಟ್ ಆಗಿ ಮಾಡರೆ ಮತ್ತೆ ನಾಲ್ಕು ದಿನಾ ಬಂದ್ರೆ ಮತ್ತತ್ ಬೇರೆ ಪ್ರಾಬ್ಲಮ್ ಚಲೋ ಆಗ್ತದ ಅದಕ್ಕೆ ಅದ್ರಲ್ಲಿ ಓ ಡೇಟ್ ನಾಲ್ಕು ದಿನ ಹೆಚ್ಚು ಕಡಿಮೆ ಆದ್ರೂ ಪರ್ವಾಗಿಲ್ಲ ಆದ್ರ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡಿನ ಷನ್ ಚೆಲ
ಹೌದೌದೌದೌದು ಅದು ತುಂಬಾ ಸಮಸ್ಯೆ ಆಗ್ತದೆ
ಎಕ್ಸಾಂಪಲ್ ಬಿ ಎಂ ಎಸ್ ಮಾಡಿ ಎಕ್ಸಾಂಪಲ್ ಆಯುರ್ವೇದಿಕ್ಗ ಕ್ಯೂರ್ ಆಗಿದ್ದ ಡಿಸೀಸ್ ಬಾಳ ಆದ್ರೆ ಈಗ ಜನ್ರೇಷನ್ ನಲ್ ಆಗ್ಯಾರ
ಹೌದು ಇವಾಗ ಏನಾಗ್ತಾದೆ ಅಂತಂದ್ರೆ ಇಂಗ್ಲಿಷ್ ಮೆಡಿಸಿನ್ ಜಾಸ್ತಿ ನೋಡ್ತಾರೆ ಯಾಕಂದ್ರೆ ಪರಿಪೂರ್ಣವಾದ ಅದಕ್ಕೆ ರೋಗಕ್ಕೆ ಅದು ಏನ್ ಔಷಧ ಅಂತ ಅನ್ನೋದು್ ಬಿಟ್ಟು ಸ್ವಲ್ಪ ಟೈಮ್ ಬೇಕಾಗಿಲ್ಲ ಆನ್ ದಿ ಸ್ಪಾಟ್ ಅಲ್ಲಿ ಏನಾಗ್ಬೇಕು ಆ ರೋಗಕ್ಕೆ ಚಿಕಿತ್ಸೆ ಬೇಕು ಬಟ್ ಅದರಿಂದ ಮುಂದೆ ಏನ್ ಸೈಡ್ ಎಫೆಕ್ಟ್ ಆಗುತ್ತೆ ಅಂತಕ್ಕಂತಥ ವಿಷಯದ ಕುರಿತು ಮಾಹಿತಿ ಇಲ್ಲ ಜನರಿಗೆ ತುಂಬಾ ಇನ್ನು
ಹ ಸರ್ ಮಾಹಿತಿ ಇಲ್ಲ ಆದ್ರೆ ಏನ್ ಅದ್ರ ಮಾಹಿತಿ ಇಲ್ಲ ಹಾಗ ಅದ್ರ ಬಗ್ಗೆ ಸೈಡ್ ಎಫೆಕ್ಟ್ ಅ ಏನಾದಂತ ಅದನ್ನು ಗೊತ್ತಿಲ್ಲ ಜನರಿಗೆ
ಹೌದೌದು ಯಾಕಂದ್ರೆ ಸರಿಯಾದ ಪ್ರಮಾಣದಲ್ಲಿ ಅವ ಅವರಿಗೆ ಮಾಹಿತಿ ನೀಡಿದ್ರೆ ಮಾತ್ರ ಅವ್ರು ಏನ್ ಮಾಡ್ತಾರೆ ಆಯುರ್ವೇದಿಕ್ ಮೆಡಿಸನ್ ಅನ್ನು ಬಳಕೆ ಮಾಡ್ತಾರೆ ಆದ ಸರ್ಕಾರ ಅದಕ್ಕೆ ಪೂರ್ವ ಯೋಜನೆ ರೂಪಿಸ್ಬೇಕು
ಯೋಜನೆ ಆಗಿ ಎಲ್ಲಾ ಸ್ಟೂಡೆಂಟ್ಸ್ ಎಲ್ಲ ಎಲ್ಲ ಅವೇರ್ನೆಸ್ ಮಾಡ್ಬೇಕ ಸರ್ ಆಯುರ್ವೇದಿಯಾನ ನಾವ್ಲ್ಲ ಸ್ಪ್ರೆಡ್ ಮಾಡ್ಬೇಕ ನಮ್ದ ಆಯುರ್ಂಗ ಈಗ ನಮರನ್ ಆಯುರ್ವೇದ ಅಂದ್ರ ಬಳ ಡಿಪಾರ್ಟ್ಮೆಂಟ್ ಹಾಗೆಲ್ಲಾ ನಮ್ ಬೇರೆ ಮ ನೋಡ್ತಾರೆ ಈಗ ಆಯ ಆಯರ್ೇದ ಕಮೆ ಅವೇರ್ನೆಸ್ ಮಾಡ್ತಿನ ಯಾವಾಗ ಲ್ಲ ಯಾವಾಗತ್ತು ಗರ್ಮೆಂಟ್ ಯಾವಾಗ ಪ್ರಯೋಜನ
ಗೌರ್ಮೆಂಟ್ ಏನ್ ಮಾಡ್ಬೇಕಾಗತ್ತೆ ಅದ್ರ ಬಗ್ಗೆ ಅವೇರ್ನೆಸ್ ಮೂಡ್ಬೇಕು ಈ ರೀತಿ ಜನರಿಗೆ ಮನವರಿಕೆ ಮಾಡ್ಬೇಕು ಯೋಜನೆ ರೂಪಿಸ್ಬೇಕು ಅಂದ್ರೆ ಸರಿಯಾದ ಪ್ರಮಾಣದಲ್ಲಿ ಅವ್ರಿಗೆ ಮಾಹಿತಿ ಹೋಗುತ್ತೆ ಅವಾಗ ಏನಾಗುತ್ತೆ ಮಾಡಿರ್ತಕ್ಕಂತಥ ಕೋರ್ಸ್ ಆಗ್ಲಿ ಆ ಆ ವೈದ್ಯರಿಗೂ ಕೂಡ ಗೌರವ ಸಿಗುತ್ತೆ
ಹಾ ಯ ಕ
ಇಲ್ಲ ತುಂಬಾ ಜನ ಇವು ಇಂಗ್ಲಿೀಷ್ ಮೆಡಿಸನ್ ಅನ್ನ ಬಳಕೆ ಮಾಡ್ಬಿಟ್ಟು ಸೈಡ್ ಎಫೆಕ್ಟ್ ಬಂದ್ಬಿಟ್ಟು ತುಂಬಾ ಆರೋಗ್ಯ ಹದಗೆಟ್ಟು ಹೋಗಿದೆ ತುಂಬಾ ಜನರು ಯಾಕಂದ್ರೆ ಆಯುರ್ವೇದಿಕ್ ನ್ಯಾಚುರಲ್ ಮೆಡಿಸಿನ್ ಅನ್ನ ಬಳಕೆ ಮಾಡಿದ್ರೆ ನ್ಯಾಚುರಲ್ ಯಾಕಂದ್ರೆ ಮನುಷ್ಯ ತುಂಬಾ ದಿನಗಳವರೆಗೆ ಬದುಕ್ಬಹುದು ಬಟ್ ಆ ರೀತಿ ಜನರಿಗೆ ಏನು ಮನವರಿಕೆ ಇಲ್ಲ ಅಂತ ಅನ್ಸುತ್ತೆ ನನಗೆ
ಹ ಸರ್ ನಾ ನಜ್ ಹ
ಹೌದೌದೌದು ಹೀಗಾಗಿಬಿಟ್ಟು ಕೆಲವೊಂದು ವಿಷಯಗಳಲ್ಲಿ ಜನರಿಗೆ ಇನ್ನೂ ಮನವರಿಕೆ ಮಾಡುವುದು ಹ ಒಂದು ಏನ ಸರಿಯಾದ ಪ್ರಮಾಣದಲ್ಲಿ ಅವಿಗೆ ತಲುಪಿಲ್ಲೇನು ಕೆಲವು ಮಾಹಿತಿ ಅವ್ರ ಮಾಹಿತಿ ತಲುಪಬೇಕಂದ್ರೆ ಏನ್ ಮಾಡ್ಬೇಕು ಮಾಯ ಬಿಡ್ಬೇಕೇು
ಹೌದ ನಾ ಹ ಸ ಹಾ ಕಡ್ ಮಾಡಿ
ಇಬ್ರಾಹಿಮ ಅವ್ರೇ ಒಂದ್ ಎರಡ್ ನಿಮಿಷ ಬಿಟ್ಟು ನಾನ್ ನಿಮಗೆ ಕಾಲ್ ಮಾಡ್ತೇನೆಿ ಎರಡ್ ನಿಮಿಷ ರೀ ನಾು ಕಾಲ್ ಮಾಡ್ತೇನೆ ನಿಮಗೆ